ಹಲೋ
ಹಲೋ
ಹ್ಮ್
ಹಲೋ ಅಲ್ಲಾ ಶಿಖರ್ ನಿನ್ಗ ನಡೀತದ ಅಂದೇ ಆರಾಮ್ ಮೂಲಕ
ಎಲ್ಲಿಕ್ಕೋ ಮರ ಹಸುಂಗ ತಂಡಗಳು ಹೇಳಗದ್ರಂಗ ಮಂದಿ
ಆಟರು ಹೋಗದಾರಾರು ಅಲ್ವ ನಮ್ದು ಏನದ
ಇಲ್ಲ ಪ್ಲಾನ್ ಮಾಡಲೆ ಇತ ಬಿಡ ನಂದ ತನೆ ಈನೆಲ್ಲ ಬಟ್ ಎಲ್ರೂ ಸ್ವಪ್ಪು ಸೇರಿಸಿ ಯಾವ ಖಾಲಿ ಖಾಲಿ ಇರ್ತಾರ
ಹ್ಮ್
ಕಾಲ ಇದ್ದಾಗ ಹೋಗಿ ಇಲ್ಲಿ ಆರಾಮ್ ಹೋಗಬಹುದು ಬಿಡ ನಾವವು ಅಂಡಲ್ಲಿಗೆ ನೀವ್ ಬಂದ್ರ
ದಾಂಡಿಯಲಿ ಗೋಹಿ ಬಂದಿದೆಲ್ಲ
ಅವಿಗೆ ಬಂದಿ ಮತ್ತ ನಿಮಪವಾಸ ಬರ್ತನಿ
ನೀವ್ ಎಷ್ಟ ಎಷ್ಟಾಗಿತ್ತೇಳ ಹ್ವರಕ್ಕ
ಹಟ್ಟ ಎರಡ್ ಸಾವಿರಗ ತಗಲಿಕ್ಕಂದ್ರ
ಹೌದಾ
ಹ್ಮ
ಹ್ಮ್
ಅಂದ್ರ ನಾವ್ ಇದ ಕ್ದಿ ನ್ಯೂ ಇಯರ್ ಧಿನ
ಹ್ಮ್
ರೇಟ್ ಜಗಿಯತಿ ಕ್ವಾಲಿಟಿ ಹೋದಾಗ ಕಮ್ಮಿ ಇರ್ತದ ಅಷ್ಟೇ ಒಂದು ನ ಸಾವಿರ ಸಾವಿರದ ಅದ್ನ್ ನೋಡೋದಕ್ಕ ನ ಇದು ಇರ್ತ ಆಕ್ಟಿವಿಟೀಸ್ ರಾಫ್ಟಿಂಗ್ ಬೋಟ್ ಡಿಂಗವು ಅಲ್ಲಿ ರೆಸಾರ್ಟದಾಗ ಸ್ವಿಮ್ಮಿಂಗ್ ಪೂಲ್ ಡಿ ಜೆ ಇರ್ತ
ಒಂದ್ ದಿನ ಅಲ್ಲೇ ಇದ್ರೆನ
ಹ್ಂಗೆ ಒನ್ ಡೇ ಸ್ಟೇ ಇರ್ಬೇಕು
ಅಂದ್ರ ಈ ಸಂತನಿ ಎಕ್ಸಾಮ್ ಮುಗದ್ಮ್ಯ ಕೇಳ
ಹ್ಮ್
ಹೋಯ್ ಅಲ್ಲಿಗೆ ಬರ್ತವಿ ಅಲ್ಲಿಗ್ ಬಂದ್ಮ್ಯಾಗ ಗಾಡಿಗೆ ಹೋದ್ರೆ ಐತೆ
ಹ್ಮ್ ನೆಡಿತತಿ ನೋಡ
ಆ
ಹ್ಮ್ ನಡಿತದ
ಟ್ರೈನ್ಗೆಟಾದ್ ಹೇಳ ಇಲ್ಲಂದ ರೀ ಹೊರಗೆ
ಟ್ರೈನಿಗೆ ಜನರಲ್ ನೂರ ಅರವತ್ತು
ಯಾತಿಗಿರ್ಲಿಂದ
ಗುಲ್ಬರ್ನಂತ
ಯಾದಗರಿಗಿಲ್ಲಾನ
ಅದತ ಶುಕ್ರವಾರು ಶುಕ್ರವಾರ ಕಮ್ಮಿ
ಶುಕ್ರವಾರ ಕಮ್ಮೆ ಅದಾನ
ಹ್ಮ್
ಹ್ಮ್ ಹ್ಮ್
ಅದು ಎಂತ ಡೈರಕ್ಟ್ಲ್ಲಿ ದೇವಾಡಕ್ದ ಅದು ಗುಲ್ಬರ್ ಅಂತೂ ಹುಬ್ಳಿ ಅದ ಅದು
ಹಾ ಅಲ್ಲ ಸಂತೆ ಕೇಳೋದು ಕೇಳ
ಹ್ಮ್
ಹೊಯ್ ಬಂದ್ ಬಿಡಂಬ್ರಿ ಒಂದ್ ಈ ಶತಿ ಇದ ಒಂದ್ ಮುಗಿಬೇಕ
ಏನಿಲ್ಲ ಬೈಕ್ ಬೈಕ್ ಆದ್ರ ಏನಂದ್ರೆ ಅಷ್ಟೇ ಒಂದ್ ಮೂರ್ ಲೀಟ್ರ ಹೊತದ ಪೆಟ್ರೋಲ್ ಆ ಕಡೆ ಈ ಕಡೆ ಅಂದ್ರ
ಅಲ್ಲಿ ಬೈಕ್ ನೀ ರಡಿ ಮಾಡಬೇಕಾತದ ನೀನ್ ಬಿಟ್ರ ಯಾರ ರಡಿ ಮಾಡ್ತಾರ
ಅಲ್ಲ ಸ ರೆಡಿ ಅಂದ್ರ ಅದ ಮಾಡ್ಬ ಬಿಡ ಹಂಗೆನಿಲ್ಲ ಬೈಕ್ ಮನ್ನಾರ ಇರತ್ತಾವ ನೀವ ರಡಿ ಅಂದ್ರ ನಾವ್ ಮಾಡ್ತನ್ ಬಿಡ ಹಂಗನಿಲ್ಲ
ಅದೇ ಬೈಕ್ ತಗೊಂಡ ಹೋದ್ರೆ ಇನಪ್ಪಾಡಲ್ಲ ಆದ್ರ ಪೊಲೀಸ್ ಹಿಡ್ದದನಂದ್ರ ಹೆಂಗ ಮಾಡ್ತಿ
ಇರ್ಲ ಇಲ್ಲ ಇಕಡಿ ಪೊಲೀಸ್ ಇಲ್ಲ
ದಾಂಡೇಲಿ ಸೈಡ್ ಇಲ್ಲ ಹ್ಮ ಪಕ್ಕ ಇರ್ಬೇಕದು
ಎಲ್ಲ ಇಲ್ಲೋಡು ಹೆಲ್ಮೆಟ್ ಇಲ್ಮೆಟ್ ಹಾಕೊಂಡು ಹೋದ ಏನ್ ಮಾಡಲ್ಲ
ಹ ಹಾ ನಿನ್ ಗಿಡ್ದ ನಂದಲ್ಲೆ ಮೊನ್ನೆ
ಇಕ್ಕಡೆ ದಧಂಡವಿದ ಇಡೆ ಬರೆಡೆ
ಆಕಡಿ ಹೋದಾಗ ಹಿಡ್ಧನ ಏನ ಹ
ಏನಿಲ್ಲ ನಂದ್ ಒಂದ್ ಬೈಕದ ನಮ ದೋಸ್ತ್ ನಂದ ಇರ್ತದ ಇರ್ತ ಪಲ್ಸರ್ದ
ಎಷ್ಟ ಕಿಲೋಮೀಟರ್ ಆತದ ಹೇಳ
ಹಾ ಒಂದ ಐವತ್ತಿದ ಅರವತ್ತತ್ತೊದದ ಅರವತ್ತ
ಅಷ್ಟ ಅಷ್ಟೇ ಇಲ್ಲಿಂದ ಎಷ್ಟ ಆತದ ಅಲ್ಲಿಗ ಹಂಗ ಡೈರೆಕ್ಟ್ ಬರಬೇಕಂದ್ರ
ಏ ಭಾಳ ಆಗ್ತದ ನ ಒಂದಸಲ ಮ್ಯಾಪ್ ಹಾಕ್ಬೇಕ್ ನೋಡ್ಬೇಕು ಎರಡನೂರ ಐತ್ ಮುನ್ನೂರ ಮ್ಯಾಗ ಆತದ ರೀ
ಹ್ಮ್ ಹ ನಾವ ಈಗ ಮತ್ತ ನಿನ್ ಬಲಿ ಒಂದ್ ಸುತ್ತಾರ್ದಂಗ ಆಗತ್ತೆನ ನಾವ್ ಬರ್ಬೇಕಂದ್ರ ನಿನ್ ಬಂದೆವ
ಇಲ್ಲ ಇಲ್ಲ ಕರೆಕ್ಟ್ ಅದ ನೀ ನಮ್ಮೇಲೆ ಬರ್ಬೇಕು ನೀವು ಹೆಂಗ್ ಬಂದ್ರ ನಮ್ಮೇಲೆ ಹೋಗ್ಬೇಕ ಹ್ಮ್
ಹ್ಮ್ ಹ್ಮ್ ಹ್ಮ ಹೇಳ ನೋಡಮ್ಮ ಸಂತ್ಯಾಗ
ಹ್ಮ್
ಕರಾಗ
ಸಂತೆ ಕಿರೆ ಆಕೆ ಆಕೆ ಅವ ಅಲ್ಲಿದ
ಆಯ್ತ ಆಯ್ಕಾ ಬರ್ತನ್ ಹ್ಮ ಏನ್ ಮಾಡ್ತಾನೆನ ನಿಂಗೆ ಫರಶೆಗ ಹೇಳ ಕಾ
ಹ್ಮ್
ಫೆಶ್ಫ್ರೆಶ್ಗ್ ಬರ್ಲೇಬೇಕ ಬರ್ಲೀಕ್ರ ಬೀಡಬಾಡದ ಅವನಿಗ
ನಾನ ನೀನ ಮತ್ತ ಸಂತೆ ಕಿರೆ ನಾಲ್ಕ ಜನ ಆತಿವ ಅಬೆ
ನಾಕ್ ಜನ ಇನ್ನೊಂದ ಇಬ್ರು ಬೇಕು ಬಾಟ್ನಿಗೆ ಗೀಟ್ನಿಗಿ ಹಾಕೇಬೇಕು
ಹ್ಮ್
ಹ್ಮ
ಹ್ಮ್
ನಿಮ್ದ್ ಎಕ್ಸಾಮ್ ಮುಗಿಬೇಕಲ್ಲ ಮುಗಿದ್ಮೆಲೆ ಹೋಗ್ಬೇಕಲ್ಲ ಹೋದರು ಭಿ
ಹ ಈಗ ಬಂದಾಗೆವ ಹೆಂಗಿದ್ರನ ಈಗ ಅಲ್ಲಿ ಬಂದ್ ಮಾಡೆರ ಇವಾಗ
ಯಾಕ
ಅಪ್ಪ ನೀರ ಪುರ ಕಮಿ ಆಗ್ಯವ ಅಂತಲ್ಲಿ
ಹ್ಮ ಹ್ಮ್
ಅದ್ಕೆ ಬಂದ್ ಮಾಡ್ರಿ ಆಯ್ತ ಮುಂದೆ ನ ಎಕ್ಸಾಮ್ ಗಡ್ಗ ಅಂದ್ರ ಮತ್ತ ಅಚ್ಚ ಮಾಡ್ತಾರ ಹೆಂಗಿದ್ರನ
ಹ ಹ ಅವಾಗೇ ನೋಡಿದ್ರ ಒಂದ ವಾರ ಹಿಂದಿರಗನ ಅನಂತು ಅವ್ರಗ ಈಗ ಅಂದ್ರ ಮ ಅ ಸುಮ್ಮ್ ಅನಂಗಂದಿರ್ಬೇಕ. ಎ ಹಿಂಗ ಮೀ ಇನೊಂದ ಸೊಲ್ಪ ದಿನ ಬಿಟ್ಟ ಹೋಮ್ ಅಂತ ಅಂದಿರಕ್ರ ಆ ಹೋಗಕ್ ನಡೀತ.
ಹ್ಮ ಹ್ಮ.
ದಾಂಡೆಯಲ್ಲಿ ಒಂದ ಮ ತ್ತ ಅಕಡೆ ಇದ ಅಲ್ಲಿ ಇದವ ಮಸೂಳೆ ಪಾರ್ಕ್ ಅಂತ ಅದ.
ಹಾ ಹಾ
ಅಲ್ಲೇ ಸಸಣ ಇದ್ರಾಗ ಅವ ಒಂದ ಎ ಮೂ ಪ್ಲೇಸ್ ನಡ್ಕೊಂಡಂಬ್ರ ಹಂಗೆ
ಹ್ಮ. ಮಜ ಮಜ ಮ ಕಾಮಿಡಿ ಮಾಡರ ಇರ್ಬೇಕ ಒಂದಿಪ್ ಬ್ರು ಮನಗಂಡ ಆಗತ್ತ ಸುಮ್ಮ ಸುಮ್ ಬಂದ್ರ ಅದ ಏನ್ ಯೂಸ್ ಇರಲ್ಲ.
ಕಿರ ಇರ್ತನ ಚಿಂತ ಇಲ್ಲ ಕಿರ ಸಂತೆ
ಹ ಬರ್ಬೇಕಲ್ಲ ಕಿರೆ ಇರ್ತಾನ ಕರೇ.
ಬರ್ತಾನ ಅನ್ನಬರಲ್ಲ ಅವನ ನನೀಗ
ರೀ ಇ ಕೇಳ್ಬೇಕ್ಲಾ. ಎ ಹೇಳ್ಬಕ ಬಿಡ್ಬ ಅು ನಾಳೆ ನಾಡು ಶಾಪರ್ಕ್ ಬಂದಿ ಈಗ ನ ಇನ್ನೊಂದ ಹತ್ತನೇತಾರೀಕ ಒತ್ನಿ ಹತ್ತನೇ ತಾರೀಕ ಇ ಹೊನೇ ತಾರೀಕು ಅವಾಗ ಹ ಹೇಳತ್ ನ್ ನೀ ಓ ಮಿಂಗಲ್ ನೋಡ ಏನಂತ ನಾನ ಇನ್ನೊಂದ ಆರ ದಿನ ಬಿಟ್ಟ ಹೊತ್ನಿ ನೆಕ್ಸ್ಟ್ ವಾರ
ಹ್ಮ.
ಹತ್ತ ದಿನ ಬಿಟ್ಟ ಬಾ ಅಂದಿದ್ರ ಹತ್ತನೇ ತಾರೀಕ ಹೊತ್ನಿ. ಹತ್ತನೇ ತಾರೀಕ ಯಾವಾರ ಆಗತ್ತೆೇಳ ಶನಿವಾರ ಆಗತ್ತ.
ಶುಕ್ರಾರ.
ಶುಕ್ರರ್ ಅತ್ತಾತದ.
ಹ್ಮ.
ಅಂದ್ರ ಶನ ರ್ದನ ಓ ಬರ್ತನ ದವ್ಕನಿಗಿ ಶನಿವಾರಿನ್ ನಾ ಹೋದಾಗ ಅವ್ನಿಗ ಯಪ ಒಂದಸತಿ ಹಿಂಗ ಹೋಮ ಅಂತ
ಹ್ಮ.
ತ ನೋಡಬ
ಬಂದ್ರಲ್ಲ ಚಲೋತ ಬ ಳ
ಬಂದ್ರ ಚಲೋ.
ಹ್ಮ.
ರೆಡಿ ಆಗಲ್ಲ ಅನಸ ತದಕ್ಕ ದ
ಒಂದ್ ಯಾ ಬ ಸಾ ಅಷ್ಟಕ್ಕ
ಹ್ಮ.
ಏನೇನೋ ಅಂತರ ಪಕ್ಕ ಗೊತ್ತಿರಬೇಕಲ್ಲ. ಹಾ ಒಂತೀವೆ ಅಲ್ಲ ಒಂದೇ ಇರ್ತಾವ ಲೇ ಅವ್ನ ಬಲಿ ರೊಕ್ಕ ಇರ್ತಾವ ಮಗ ಎಲ್ಲ ಹ್ಮ.
ಹ್ಮ.
ಅಲ್ಲಿಂದ ಇಲ್ಲಿಗ ಬರಕ್ ಅಂದ್ರ ಅಲ್ಲಿಂದ ಒಂದ್ ಮುನ್ನರ ಪಾಯಿ ಕರ್ಚ ಆಗ್ಬದು ಬರಕ್
ಇಲ್ಲ ನೋಡು ಅಲ್ಲಿನ ಇಲ್ಲಿ ಬರ್ತ ಎಷ್ಟ. ಎರಡ್ನೂರುಡಿ ಇಲ್ಲಿ ನಮ ದಾರ ಕೊರ್ಕದ ಎರಡ್ನೂರು ಈ ಕಡೆ ಇಲ್ಲಿಂತ ಓದ್ತ ಬೈಕ್ ಮೇಲೆ ಬೈಕ್
ದ ಯ ಗುಲ್ಬರ್ಗ್ ಹಕ್ ನೂರ್ ಆ ಕಡೆ ಒಂದ ಎರಡ್ ನೂರ್
ಹಾ ಹ ಮುನ್ನೂರು ರೂಪಾಯಿ ನೋಡ ಮುನ್ನೂರು ರೂಪಾಯಿ ಬರ್ತೀವಿ ಇಲ್ಲಿಗೆ
ಮುೂರು ಹೋಗಿ ಮುನ್ನೂರು ಮುನ್ನೂರ ಆದ್ರ ಆರ್ನೂರು ಇಡಿ ಒಟ್ಟೆ
ಹ್ಮ್
ಅ ಆ ಕಡೆ ಒಂದ್ ಎರಡ್ ಸಾವಿರ ಎರಡದ್ ಭ ಊಟದ ಗಿಟದ ಅಂದ್ರೆ ಬರುತ್ತಲ ಚಲೋನೆ ಬರುತ್ತ ಮೂರ್ ಮೇಲೆ ಬರುತ್ತೆ
ಹ್ಞ ಅವರು ಬರ್ ಬರ್ತ ಮೂರ ಮೇಲೆ
ಹ್ಮ್ ನಿಮ್ಗೆ ಅಲ್ಲಿ ಸಮೀಪ ಹತ್ತದಲ್ಲ ಜಾಸ್ತಿ ಖರ್ಚಾಗಿರ್ಲಿ ನಿಂಬುದು ಅಲ್ಲೇ ಊಟ ಇರುತ್ತೆನೆ ಅಲ್ಲ ಅಲ್ಲೇ ಅಲ್ಲ ಅಲ್ಲೇ ಒಳಗೆ ಇರುತ್ತಾನೆ ಎಲ್ಲಾ ಊಟಗಿಟ್ಟ
ಹ ಊಟ ಅಂದ್ರೆ ನೀ ಅವತ್ತು ಓದ್ತ ನಂಗತ್ ಮುಂಜೆಲ್ಲಿ ಹತ್ತು ಗಂಟೆ ಹೋಗ್ಬೇಕಲ್ಲಿ ಒಳಗೆ ಹೋಗಬೇಕು
ಹಾ
ಹತ್ತು ಗಂಟೆ ಅಂತ ಮತ್ತೆ ನೆಕ್ಸ್ಟ್ ಡೇ ಹತ್ತು ಗಂಟೆ ತನ ಇಪ್ ಇಪ್ಪ ಮರ್ತಾೆಿನ್ನ ಚೈಚೆ ಕೋಟಲ್ಲಕ್
ಹ ಅದೇ ಊಟ ಗೀಟ ಎಲ್ಲಾಟಿ ಇಡ್ದ ಹನ್ನೊಂದು ಹನ್ನೆರಡ್ನೂರ್ ತೊಗೊಂತಾರೆ ನ
ಹ್ಮ್ ಅಷ್ಟ್ ಸೇರಿ ಎಲ್ಲಾ ಆಕ್ಟಿವಿೀಸ್ ಇರ್ಲಾಕ್ ಇರ್ಲಾಕ್ ಎಲ್ಲಾ ಸರಿ ಆೊತಾರ ಅಷ್ಟ್
ಅದೇ ಮತ್ತ ಊಟಕ್ಕನು ಸಪ್ರೇಟ್ಗ ಇರ್
ಏ್ ಎಲ್ಲಲ್ಲ ಅಷ್ಟು ಸೇರಿ ಅಂದ್ರೆ ಮುಂಜೆಲಿ ಓ್ಾ ಮುಂಜೆಲಿ ಇಲ್ಲ ನಾಶಟ ಮಾಡ್ತಿ ಅಲ್ಲಿ ಮಧ್ಯಾಹ್ನ ಊಟ ರಾತ್ರಿ ಒಂದ್ ಊಟ ಎರಡು ಊಟ ಇರ್ತಾವ
ಹ್ಮ ಹ್ಮ್
ಮತ್ತ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾಶ ಇರ್ತದೆ ನಂಗೆ ಮುಂಜೇೆಯಲ್ಲಿ
ಹ್ಮ್ ಹ್ಮ್ ನಷ್ಟ
ಮತ್ತ ಅಲ್ಲಿ ಅಲ್ಲಿಂದ ಮತ್ತತ್ ಇದಕ್ಕ ವಾಟರ್ ಮಾಡಕ ಸ್ವಲ್ಪ ಆತದ
ಹ್ಮ್
ಮತ್ತ ಅಲ್ಲಿಗೆ ಹೋಗ್ಕ್ ಅಲ್ಲಿ ಅವ್ರ ಕರ್ಕೊಂಡು ಹೋಗಲ್ಲ ನಾವು ಬೈತೊಂಡು ನಾವು ಅವ ಪ್ರಟಾಕ್ಟಿಸ್ ಮಾಡಕ್
ಗೈಾ
ಹುಂ
ಬೈ ಯಗ
ಅಂದರ ರೆಾರ್ಟೇ ಬೇರೆ ಪ್ಲೇಸ್ ಇರುತ್ತ ಆಕ್ಟಿವಿಟಿ ಮಾಡ ಮಾಡಸೇ ಬೇರೆ ಪ್ಲೇಸ್ ಇರುತ್ತಾವ ಅವ
ಅಲ್ಲ ಮತ್ ಅವರು ಕರ್ಕೊಂಡ್ ಹೋಗಲ್ಲ ಏನ್ ಮತ್ತ ಅಲ್ಲಿ
ಇಲ್ಲ ಇಲ್ಲ ಅವ್ರ ಹಿಂಗ ಬರ್ಕೊಡ್ತಾರೆ ಚಿಟ್ಟಿ ಹಿಂಗ ಅಲ್ಲಿ ತೋರ್ಸ್ರ ಬಿಡ್ತಾನಿ ಅಂತಾರ
ಹ್ ಹ್
ಆಯ್ತ ಅದು ಚಿಟ್ಟಿ ತೋರ್ಸಲ್ಲಿ ಇದು್ಕೋತ ಒಂದ ಜಗತ ಆಾಕೆಟ್ಟ ಜಾಕೆಟ್ ಹಾಕಿ ಎಲ್ಲಾ ಅರೊಟ್ಟಿಗೆ ಬಂದು ಗಾಡಿ ನಾವು ನಾ ಹುಡುಗರು ಐದು ಜನ ಹುಡುಗಿಯಾರ ಅವರುೊಂದು ಆರು ಜನ ಆರು ಜನ ಇದ್ರು
ಕೃಷಂಶ್ರು ಪ್ರ ಸರ್
ಅಲ್ಲಿದೆಲ್ಲೇ ಕೃಷ್ಣನ್
ಇಲ್ಲಿ ಮತ್ತ ಪಫಸ್ಟ್ ಯಾರ ಬೈಕ್ ್ದಲ್ಲ ನಂಬಲ್ಲಿ ಈ ಬಂದು ಒಬ್ಬ ಬರೋವು ನಮಗೆ
ಈ ಒಬ್ರು ಒಬ್ಬರು ಇಲದ ಚೊಲೋ ಚಲ ಬೈಕ್ತು ತೊಗರ್ತಿತೊಗ
ಇನ್ನ ಅದು ಕ್ರಷರ ಜತನ ಲಪ ರೊಕ್ಕ ಆರು ವಷ ಸರ್ಪತೊಂಡ ನವ ಹ್ಮ ಎಷ್ಟ ತಗೊಂಡಪ್ಪಾ ನೆನನ್ನ್ಪಿಲ್ಲ ಕೃಷರಿ ಇ ಇಳಿದಲಿಗೆ
ಹ್ಮ್ ಹ್ಮ್
ಬಾಡಿ ಜಿಗ ಕ ಅಷ್ಟೇ ಬತ್ತು ನಮ ಅಗಮಂಟ್ಲ ಅ್ರೆ ಕಂಬರ್ತತ್ ನಮ್ಗೆ
ಹ್ಮ
ಹಲೋ
ಹಲ್ಲೋ
ನೋಡಂತು ಕೇಳ ಹಾ
ಹ್ಮ
ಏನು ಏನ ಅಂದಿಲ್ಲ